ನಸ್ತೆ
ನಮಸ್ತೆ
ಏನ್ ಮಾಡ್ತಿದ್ದೀರಾ
ಏನಿಲ್ಲ ನೀವ ಏನ್ ಮಾಡ್ತೀರಿ
ಒಂದ್ ನಿಮಿಷ ನಿಮ್ದು ಧ್ವನಿ ನಂಗೆ ಜೋರ ಕೇಳಿಸ್ತಿಲ್ಲ
ನೀವು ಏನ್ ಮಾಡ್ತಿದ್ದೀರಾ
ನಾವು ಕುೂತ್ಕೊಂಡು ನಿಮ್ ಜೊತೆ ಮಾತಾಡೋಣ ಅಂತ ಇವಾಗ ಹೊರ್ಗಡೆ ಬಂದವಿ ನೀವ್ ಏನ್ ಮಾಡ್ತಿದ್ದೀರಾ
ನಾಓ ನಿಮ್ ಜೊತೆ ಮಾತಾಡ್ಬೇಕಂತ ಫ್ರೆಶ್ ಅಪ್ ಆಗಿ ಬಂದವಿ
ಹೌದಾ ಮತ್ತೆ ಚೆನ್ನಾಗಿದ್ದೀರಾ
ಹ್ಮ ನೀವು
ನಾವು ಚೆನ್ನಾಗಿದ್ದೀವಿ ಮತ್ತ ಮತ್ತೆ ಏನ್ ಊಟ ಆಯ್ತಾ
ಹ್ಮ್ ಆಯ್ತು ನಿಮ್ದು
ನಮ್ದು ಆಯ್ತು ಏನ್ ತಿಂದ್ರಿ
ಅನ್ನ ಸಾಂಬರ್
ಹ ಹೌದಾ ನೀವ ನ್ ಮಾಡ್ತಿರೋದು
ನಾ ನಾವುದತದು
ಓದ್ತಿದ್ದೀರಾ ಏನ್ ಓದ್ತಿರೋದು ಇಂಜಿನಿಯರಿಂಗ್ ಗೊತ್ತಿರದ ನಾವು ಇಂಜಿನಿಯರಿಂಗ ದ್ತಿರೋದು ನೀವು ಇಂಜಿನಿಯರಿಂಗ್ಲ್ಲಿ ಏ ಓ ರೋದು
ನಾನು ಡಿ ಎಸ್ ಬಾಬಾ
ಹೌದಾ ಹ್ಮ್ ಹ್ಮ್ ನಮ್ದು ಈಸಿ
ರೀತಿಯಲ್ಲಿ ನೋಡ್ತದು
ಹ್ಮ
ಸಬ್ಜೆಕ್ಟ್ ಏನ
ಈಸಿಲಿ ಅದೇ ಮೈಕ್ರೋ ಕಂಟ್ರೋಲ್ರ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ನಾನೀಗ ಫೋರ್ಸ್ ಸೇಮ್ ಅದಕ್ಕೆ ಮೈಕ್ ಕಂಟ್ರೋಲರ್ ಕಂಟ್ರೋಲ್ ಸಿಸಿಸ್ಟಮ ಆ ಬಯೋಲಜಿ ಇದೆ ಆಮೇಲೆ ಅದೇ ಇಷ್ಟ ಇದೆ ಆಮೇಲೆ ಯು ಎಚ್ ಪ ಇದೆ
ಹಾ ಹಾ
ಹ್ಮ್ ಆಮೇಲೆ ಇ ಎಂ ಟಿ ಪಿ ಸಿ ಎಸ್ ಟೋಟಲ್ ಆರ್ ಸಬ್ಜೆಕ್ಟ್ ಇದೆ ನಮ್ಗೆ ಆಮೇಲೆ ಒಂದು ಮೂರ್ ನಾಕು ಲ್ಯಾಬ್ ಅಂತ ಮಾಡ್ತಾರೆ ಅದು
ಹ್ಮ್
ಪರೀಕ್ಷೆ ಆದ್ಮೇಲೆ ಲ್ಯಾಬ್ ಲ್ಯಾಬ್ ಪರೀಕ್ಷೆ ಮಾಡ್ತಾರೆ ಮತ್ತೆ
ಹೌದ
ಹ್ಮ್ ಇವತ್ತು ನಿಮ್ಗೆ ಏನಾದ್ರು ಎಕ್ಸಾಮ್ ಅಂದ್ರೆ ಪರೀಕ್ಷೆ ಏನಾದ್ರು ಇತ್ತಾ
ಹ್ಮ್ ಇತ್ತು ನಮ್ದು ಮುಗೀತು
ಹ್ಮ್ ಚೆನ್ನಾಗ ಆಯ್ತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಂಗಿತ್ತು ಸುಲಭವಾಗಿತ್ತ ಕ ಕಠಿಣವಾಗಿತ್ತ
ಚಲ್ ಪದಲು ಬ ನಲ್ ಕಠಿ
ಹ ಎರಡರು ಮಧ್ಯದದಲ್ಲಿತ್ತ
ಎರಡು ಮಧ್ಯದಲ್ಲಿ
ಹ್ಮ್ ನಮ್ದು ಪರವಾಗಿಲ್ಲ ನಮ್ದು ಸ್ವಲ್ಪ ಹ್ಮ್ ಹಂಗೂ ಇತ್ತು ಹಿಂಗೂ ಇತ್ತು ಆದ್ರೆ ಪರವಾಗಿಲ್ಲ ಚೆನ್ನಾಗ್ ಬರದ್
ಹೌದಾ
ಹ್ಮ್ ನಮಗಿನ್ನೇನು ನಾವಿರೋ ಈಟಿಲ್ಲಿ ಪಾಸ್ ಆದ್ರೆ ಸಾಕು ಅನ್ನೋ ಲೆವೆಲ್ಗ್ ಬಂದು್ ಹಳ್ತಿದ್ದೀವಿ
ನಾವು ಕೂಡ
ಹ್ಮ್ ನಿ ವೀಟಿಯೋನಾ
ಹ್ಮ ನಮ್ದದು
ಹ್ಮ್ ಹ್ಮ್ ಮತ್ತೆ ನಿಮ್ದು ಜೀವನದ ಗುರಿಗಳೇನು
ನಮ್ಮದ
ಹ್ಮ್
ಏನಿಲ್ಲ ನಿಮ್ದು ಏನೇನಾಗುತ್ತೆ ಅನ್ಗೆ ಹೋಗೋದು ಗುರಿ ಅಂತ ಬಂದಿದೆ ಅಲ್ಲಿ ನೋಡ್ಕೊಂಡು ಹೋಗರು ಯಾರಿಿಗೆ ಹೇಳದಿಲ್ಲ ಅಷ್ಟೆ
ಯಾರಿಗೂ ಹೇಳಲ್ವಾ ಹ್ಮ್ ಹ್ಮ್ ಮತ್ತೆ ನೀವೆ ಎಲ್ಲಾದೂ ಪ್ರವಾಸಕ್ ಹೋಗಿದ್ದೀರಾ
ಹೋಗಿದ್ದೆ
ಹ್ಮ್
ಇದಲ್ಲಾ ಒಂದ್ ಸ್ವಲ್ಪಿನ ಹೆಣ್ಣುಗಡೆ ಹೋಗಿದ್ದೆ
ಏನು ಏನು ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ
ಸ್ವಲ್ಪಿ ದಿನ ಹಿಂದೆ ಹಿಂದೆ ಹೋಗಿದ್ದೆ
ಹ್ಮ್ ನಿಮ್ದೂ ಫೋನ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇಡ್ತೀರಾ ನಂಗೆ ಜೋರ ಕೇಳಿಸತಿಲ್ಲ
ಇವಾಗ
ಹ್ಮ್ ಅದೇ ಹಂಗಗೆಗಿದೆ
ಹೌದಾ
ಹ್ಮ್
ಇ ಒಂದ್ ಸೆಕೆಂಡ್ ಡ ಬೋಗರ್ತೀವಿ ಮಾಡಿದೀವಿ
ಇಲ್ಲ ಇಲ್ಲ ಇವತ್ತು ಕೇಳಿಸತಿದ್ದೆ ಬಿಡಿ ಹೊರ್ಗಡೆನ ಹ್ಬೇಡಿ
ರ
ಹಾ ಹಾ ಕೇಳಿಸ್ತಿದೆ
ಏನ್ ತಿಂದ್ರಿ?
ಆ ನಾವು ಆ ಅನ್ನ ಸಾಂಬಾರ್ ಗೀ ರೈಸ್. ಆಮೇಲೆ ಹಪ್ಳ ಆಮೇಲೆ ಮೊಸರನ್ನ ಎಲ್ಲಾ ಇತ್ತು ಇವತ್ತು. ತು ಎಲ್ಲಾದನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಬಂದ್ವಿ.
ಹೌದಾ
ಹ್ಮ್ ಪ್ರವಾಸಕ್ಕ್ ಹೋಗಿದ್ರ ನೀವು?
ಹ್ಮ ಹೋಗಿದ್ದೆ.
ಎಲ್ಲೆಲ್ಲೋಗಿದ್ರಿ?
ಹುಬ್ಬಳ್ಳಿ ಧಾರವಾಡು
ಹ್ಮ್
ದಾಂಡೇಲಿ.
ದಾಂಡೇಲಿಗ್ ಹೋಗಿದ್ರಾ ಹ್ಮ್ ಹ್ಮ್
ಹೋಗಿದ್ವಿ ಎಷ್ಟು ಒಂದ್ ಎರಡು ವರ್ಷದಿಂದ ಹೋಗಿದ್ವಿ ಇವಾಗಲ್ಲ. ಮತ್ತೆ ಹೋಗ್ಬೇಕಂತಿದ್ವಿ ಇವಾಗ.
ಹ್ಮ್
ಹತ್ತನೇ ತಾರೀಖು.
ಹ್ಮ್
ಹ್ಮ್
ಯಾರ್ ಜೊತೆ ಹೋಗಿದ್ರಿ ಕುಟುಂಬದ ಜೊತೆ ಹೋಗಿದ್ರ, ಸ್ನೇಹಿತರ ಜೊತೆ ಹೋಗಿದ್ರ?
ಸ್ನೇಹಿತ್ರು.
ಯಾರ್ ಜೊತೆ?
ಸ್ನೇಹಿತರ್ಜತೆ.
ಸ್ನೇಹಿತರ ಜೊತೆ ಹೋಗಿದ್ರ, ಕುಟುಂಬದ ಜೊತೆ ಯಾವತ್ತೂ ಎಲ್ಲೂ ಹೋಗಿಲ್ವ ಹೊರ್ಗೆ.
ಹೋಗಿದ್ವಿ ಸ್ನೇಹಿತರ ಜೊತೆ ದಾಂಡೇಲ್ಗೆ ಹೋಗಿದ್ವಿ. ಕುಟುಂಬದ ಜೊತೆ ಧಾರ್ವಾಡ್ ಈ ಕಡೆ ಹುಬ್ಬಳ್ಳಿ.
ಹ್ಮ್ ಹ್ಮ್ ಎರಡ್ರದ್ದು ಅನುಭವ ಹೆಂಗ ಅನಸ್ತು ನಿಮ್ಗೆ ಯಾವ್ ಚೆನ್ನಾಗಿರುತ್ತೆ?
ದಾಂಡೇಲಿ ಚನ್ನಾಗಿತ್ತು ಸ್ನೇಹಿತರ್ ಜತೆ ಹೋಗಿದ್ದು. ಕುಟುಂಬದ್ ಜೊತೆ ಹೋಗಿದ್ದು ಚೆನ್ನಾಗಿತ್ತು.
ಹ್ಮ್
ಬಟ್ ಸ್ವಲ್ಪ ಅದಕ್ಕು ಇದಕ್ಕು ವ್ಯತ್ಯಾಸ ಇದೆ.
ಹ್ಮ್
ನೀವು ಹೋಗಿಲ್ವಾ?
ಹಾ ನಾವು ಹೋಗಿದ್ವಿ.
ಹ್
ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂದ್ರೆ ನಾನು ಎಂಟನೇ ತರಗತಿ ಇರ್ಬೇಕಾದ್ರೆ. ಆ ನಾನು ಸ್ನೇಹಿತರ್ ಜೊತೆ ಹೋಗಿದ್ದೆ. ಎಲ್ಲೆಲ್ಲಿಗೆ ಅಂದ್ರೆ ಗೋಲ್ ಗುಂಬಜು ಮುರುಡೇಶ್ವರ ಆಮೇಲೆ ಐಹೊಳೆ ಪಟ್ಟದ್ ಕಲ್ಲು ಬನಶಂಕರಿ ಮು ಅ ಮುರುಳೇಶ್ವರ ಹತ್ರ ಗೋಕಾಕು. ಫಾಲ್ಸ್ ಇದೆಯಲ್ಲ ಗೋಕಾಕ್ ಫಾಲ್ಸ್ ಅದು ಆಮೇಲೆ ಮ ಚಾಮುಂಡೇಶ್ವರಿ ಬೆಟ್ಟ, ವಿಧಾನಸೌಧ ಅಲ್ಲಿಗೆಲ್ಲ ಹೋಗಿದ್ವಿ. ಆ ಕುಟುಂಬ ಜೊತೆ ಅಂ
ಇ
ಹಾ ಹೇಳಿ.
ಶಾಲಲೆಕ್ಕಿದ್ದಾ
ಹಾ ಶಾಲಾ ವತಿಯಿಂದ ಹೋಗಿದ್ವಿ
ಹಾ
ಹ್ಮ್ ಮತ್ತೆ ಅದು ಚೆನ್ನಾಗಿತ್ತು ಅನುಭವ
ಹಾ
ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಸ್ನೇಹಿತರ ಜೊತೆ ನಮ್ಮಮ್ಮ ನಾವು ನಾವು ಫುಲ್ ಅಂದ್ರೆ ಹತ್ರಿರದ್ದ ಸ್ನೇಹಿತರಿ ಇರ್ತಾರ ನೋಡಿ ಸುಮ್ಮ್ನೆ ಸ್ನೇಹಿತೃ ಬೇಡೆ ಅತ್ರ ಸ್ನೇಹಿತರೆೇ ಕ್ಲೋಸ್ ಫ್ರೆಂಡ್ಸ್ ಅಂತಾರಲ್ಲ ಆಥರ ಹ್ಮ ಅವ್ರ ಜೊತೆ ಅದೆಲ್ಲ ಮಾಡಿ ಚೆನ್ನಾಗಿತ್ತು ಆಮೇಲೆ ನಾನು ಕುಟುಂಬ ಜೊತೆ ಅಂತ ಬಂದ್ರೆ ನಾನ್ ದ್ವಿತೀಯ ಪಿ ಯು ಸಿ ಮುಗಸದ್ಮೇಲೆ ರಜಾ ಇತ್ತು ತಲಾನಾಕೈತಿ ತಿಮ್ಳು ಅವಾಗ ನಾನು ಇದಕ್ಕ ಹೋಗಿದ್ದೆ ರಾಘವೇಂದ್ರ ಸ್ವಾಮಿಗೆ ಕುಟುಂಬ ಜೊತೆ ಅಂದ್ರೆ ಅಪ್ಪಜ್ಜಿ ಅಮ್ಮ ನಮ್ಮ ತಮ್ಮ ನಮ್ಮ ಅಣ್ಣಂದ್ರು ನಮ್ಮ ಅಕ್ಕಂದ್ರು ಆಮೇಲೆ ದೊಡ್ಡ ದಡೆ ಎಲ್ರೂ ಸೇರ್ ಹೋಗಿತ್ತು ಒಟ್ಟು ಕುಟುಂಬ ನಾ್ ನಾಲ್ ಚನ ಅಷ್ಟೇ ಅಲ್ಲಾ ಎಲ್ರೂ ಸೇರ್ ಹೋಗಿದ್ದು ರಾಘವೇಂದ್ರ ಸ್ವಾಮಿ ಎಲ್ಲೆಲ್ಲಿ ಹೋಗಿದ್ವಿ ಅಂದೆ ರಾಘೇಂದ್ರ ಸ್ವಾಮಿಗೆ ಹೋಗಿದ್ವಿ ಶ್ರೀಶೈಲಕ್ ಹೋಗಿದ್ವಿ ಅಂಜನಾದ್ರ ಬೆಟ್ಟಕ್ಕೆ ಹೋಗಿದ್ವಿ ಪಂಡ್ರಾಪುರಕ್ಕೆ ಹೋಗಿದ್ವಿ ತಿರುಪತಿಗೆ ಹೋಗಿದ್ವಿ ಅ ಹೀಗೆ ಕುಟುಂಬ ಜೊತೆ ಹೋಗಿಲ್ಲ ಸ್ನೇಹಿತರ ಜೊತೆ ಅದು ನಾನು ಎಂಟನೇ ತರಗತಿ ಇರ್ಬೇಕಾದ್ರೆ ಹೋಗಿದ್ದೆ ಚೆನ್ನಾಗಿತ್ತು ಅದು
ಹೌದಾ
ಹ್ಮ್ ಅದಕ್ಕೆಲ್ಲ ಹೋಗಿದ್ವಿ ದರ್ಶನ ಎಲ್ಲಾ ಚೆನ್ನಾಗಯ್ತು ಹ್ಮ್ ಅದ್ರದ ಚೆನ್ನಾಗಿತ್ತು ಇವಾಗ ಮೊನ್ನ ಮೊನ್ನೆ ಅಂದ್ರೆ ಅದೇ ನಮ್ದು ಆಹ ನಾನ್ ಓದ್ತಿರೋದು ಇಂಜಿನಿಯರಿಂಗ್ ಅಲ್ವಾ ಇವಾಗ ನಮ್ಗೆ ಪರೀಕ್ಷೆ ಸ್ಟಾರ್ಟ್ ಆಗಿದೆ ಹ್ಮ್ ಅದ್ರಕ್ಕಿಂತ ಮುಂಚೆ ನಾನು ಹೌದು ನಿಮಗೂ ಸ್ಟಾರ್ಟ್ ಆಗಿದೆ ಅದೇ ಹ್ಮ್ ಅದ್ರಕ್ಕಿಂತ ಮುಂಚೆ ನಾನೇ ರಜಾ ಹಾಕೊಂಡು ಇಲ್ಲೇ ನಮ್ಮ ಅಣ್ಣಂದ್ರಾರೆ ನಾನು ಇರೋ ಓದ್ತಿರೋದದಲ್ಲಿ ನ ಅಲ್ಲೇ ನಮ್ಮ ಅಣ್ಣಂದರು ಇದಾರೆ ಹ ಹ ಅಲ್ಲಿ ಅವ್ರ ಜೊತೆ ನಾನು ಇದಕ್ಕ ಹೋಗಿದ್ದೆ ಇಲ್ಲಿಗೆ ಅಂದ್ರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಆ ಅದ್ದು ಇಲ್ಲಿ ಕೊಳ್ಳೆಗಾಲಹತ್ರ ಬರುತ್ತೆ ಮೈಸೂರು ರೋಡಿಂದ ಹೋಗ್ಬೇಕು
ಹದು
ಹ್ಮ್ ಚಂದ ಹ್ಮ್ ತುಂಬಾ ಹತ್ರ ಅಂದ್ರೆ ನಾವು ಹೊಲ್ಟಿದ್ ಹಂಗೆ ಅಂದ್ರೆ ಹನ್ನೆೇಳ ಗಂಟೆಗನು ಹೊಲ್ಟಿತು ಎಲ್ಲಾ ನಾವು ಬಟ್ಟೆ ಹಾಕೊಂಡು ಅದು ಇದು ತಗೊಂಡು ಒಳ್ಳ ವರ್ಷತ್ತ ಒಂದ ಒಂದವರ್ ಗಂಟೆ ಆಗಿತ್ತು ನೈಟ್ ಅಂದ್ರೆ ರಾತ್ರಿ ಸಮಯದಲ್ಲಿ ಅವವಾಗ ಹೊಲ್ಟಿದ್ವಾ ಹಾ ಯಶೊತ್ತಿಗೆ ಅಂದ್ರೆ ಐದ್ ಗಂಟೆಗೆ ಗಲ್ಗೋದ್ವಿ
ಹಾ
ಅಂದ್ರೆ ಎಷ್ಟ ಎಷ್ಟು ಎಷ್ಟು ಗಂಟೆ ಅಂದ್ರೆ ಒಂದು ಮೂರ್ ಗಂಟೆ ಆಗಿರ್ಬೋದು ಅಂದ್ರೆ ನಾವ್ರೋ ಜಾಗದಿಂದ ಹ್ಮ್ ನಾವ್ರೋ ಜಾಗದಿಂದ ಅಲ್ಲಿಗ್ ಹೋಗಕ್ಕೆ
ಹ್ಮ್
ಹ್ಮ್ ಅಲ್ಲಿಂದ ದರ್ಶನ ಅಂದ್ರೆ ದರ್ಶನಕ್ಕೆ ಕ್ಯೂ ನಿಂದ ಕ್ ಎಷ್ಟ ಗಂಟೆ ಐದ್ ಗಂಟೆಗೆ ನಿಂಕೊಂಡಿದ್ವಿ ಸಾಲಲ್ಲಿ ದರ್ಶನ್ ಕಗಿದ್ದ್ ಎಂಟೂುವರೆ ಒಂಬತ್ತು ಗಂಟೆಗೆ ಆಚಿಕ್ ಬಂದಿದ ಹತ್ತು ಗಂಟೆಗೆ ಅಲ್ಲಿಂದ ನಾವವು್ ತಲಕಡಿಗ್ೋದ್ವಿ
ಹಾ
ಹ್ಮ್ ತಲ್ಕಾಡು ಅಲ್ಲಿ ನಾವು ಎಲ್ಲ ಇನ್ನೇನ್ ಕುಟುಂಬನೇ ಅಲ್ಲ ಅಣ್ಣ ಅಕ್ಕ ಇನ್ನೊಬ್ರು ಅಣ್ಣ ಇನ್ನೊಬ್ರು ಅಣ್ಣ ಅಂದ್ರೆ ಮೂರ್ ಜನಣ್ಣ ಅಂದ್ರು ಹ್ಮ್ ಅವ್ರ ಜೊತೆಲ್ಲ ಹೋಗಿದ್ವಿ ಹ್ಮ ಅದೇ ಅವ ಅವ ಜೊತೆಲ್ಲಾ ಹೋದಾಗ ಸ್ವಿಮ್ಮಿಂಗ್ ಮಾಡಿದ್ವಿ ಅವ್ರ ಜೊತೆಲ್ಲ ಈಜಡದು ತಳ್ಳಕಡಲ್ಲಿ ನೀರಿ ಬಂದಿರ್ಲಿಲ್ಲ ಅದೇ ಮಣ್ಕಾಲ್ ತನಕ ಅಷ್ಟೇ ಇತ್ತು ಅಷ್ಟೊಂದು ಚೆನ್ನ್ ಅನ್ನಿಸ್ತಿಿಲ್ಲ ಅದು ಚೆನ್ನಾಗಿತ್ತು ಬಾಲ್ ತಗೊಂಡು ಆಟ ಆಡಿ
ಹಾ
ಹ್ಮ್ ಎಲ್ಲಾ ಮಾಡಿದ್ವಿ ಅದಾದ್ಮೇಲೆ ಇದಕ್ ಹೋದ್ವಿ ಚೌಡೇಶ್ವರಿ ಬೆಟ್ಟಿಕ್ಕೆ ನೈಟ್ ಟೈಮು ಅಲ್ಲಿ
ಅದೇ ಅಲ್ಲಿ ಬರೋದು ಚೌಡೇಶ್ರ್ ಬೆಟ್ಟ
ಚೌಡೇಶ್ವರಿ ಬೆಟ್ಟ ಚೌಡ್ಗೆರೆ ಅಂತ ಒಂದು್ ಊರ್ ಬರುತ್ತೆ ತಲ್ ಕಾಡಿಂದ ಒಂದು ಹ್ಮ ಹದ್ನೈದ ಕಿಲೋಮೀಟರ್ ಅನ್ಸುತ್ತೆ ಹ್ಮ್ ಅಲ್ಲಿ ಬರುತ್ತೆ ಅಲ್ಲಿ ಅದು ದೊಡ್ ವಿಗ್ರಹ ಚಾಮುಂಡೇಶ್ವರಿದುು
ಹೌದಾ
ಹ ಅದ್ ಅಲ್ಲಿ ಆ ದೇವ್ರದ್ದು ತುಂಬಾ ತುಂಬಾ ಅಂದ್ರೆ ತುಂಬಾ ಮಹಮೆ ಇದೆ ಅಂತೆ ಹ ಅದ್ರಲ್ಲಿ ನಮ್ಮಮಂದ್ರು ಅಂದ್ರೆ ತಿಂಗ್ಳಿಗ್ ಒಂದ್ ಎರಡ್ ಸಲ ಅನ್ನೋಾದ್ರರು ಅಲ್ಲಿ ಹೋಗತಾನೆ ಇರ್ತಾರೆ
ತಿಂ್ಗಳು ಏಡ್ಸಕ್ಕ
ಹ್ಮ್ ತಿಂಗಳಿಗೆ ಎಲ್ ಸಲ ಹೋಗ್ತಾನೆ ಇರ್ತಾರೆ ನಮ್ಮ ಅಮ್ಮ ದೂರು ತುಂಬಾ ದೂರ ಅಲ್ಲಿಂದ ಆದ್ರೂ ಕೂಡ ಬಂದು ಹೋಗ್ತಿರ್ತಾರೆ ಅಂದ್ರೆ ಅವ್ರಗ ದೇವ್ರ ಅಂದ್ರೆ ತುಂಬಾ ಇಷ್ಟ
ಹೌದಾ
ಮತ್ತೆ ಅಲ್ಲಿ ಹ್ಮ್ ಆಗಿನ ಕಾಲದರ್ ಇದ್ರಲ್ಲ ಯೋಗಿಗಳು
ಹಾ
ಅವರು ಇವ್ರು ಅಂದ್ರೆ ಅವ್ರು ಇವ್ರು ಅಂದ್ರೆ ಹ್ಮ ಹ ಒಂದ್ ನಿಮ್ಷ ಹೇಳ್ತೀನಿ ಬಾಯಿ ಬರ್ತಿಲ್ಲ ಚಳಿ ಹಕ್ಕಿದೆ
ಹೌದಾ ಚಳಿಯಲ್ಲಿ ಯಾಪ್ತೀರಾ
ಹ್ಮ್
ಚಳಿಯಲ್ಲಿ ಯಾಕೂತಿದ್ದೀರಾ
ಅ ಅಂದ್ರೆ ನಾನು ಹೊರ್ಗಡೆ ಬಂದೆ ಅಂದ್ರೆ ನಿಮ್ ಜೊತೆ ಮಾತಾಡ್ಬೇಕಲ್ಲ ಸ್ವಲ್ಪ ನಂಗೆ ಚೆನ್ನಾಗ್ ಅನ್ಸಲ್ಲ ಅವ್ರ ಇವ್ರಲ್ಲ ಮಾತ ಮಾತಾಡಿದ್ರೆ ಪಕ್ಕದಲ್ಲಿ ನಂಗೆ ನಾಯ್ಸ್ ಎಲ್ಲ ಇರಬಾರ್ದು ಚೆನ್ನಾಗನ್ ಒ ಅವ್ರ ಜೊತೆ ಮಾತಾಡ್ತಿದ್ದೀನ ಅಂದ್ರೆ ನೀಟಾಗಿ ಚೆನ್ನಾಗ್ ಮಾತಾಡ್ಬೇಕು ಅದಕ್ಕೆ ಹೊರ್ಗ
ಹೌದಾ
ಹ್ಮ
ಹ್ಮ್ ಹ್ಮ್ ಎಷ್ಟುಐ್ತ ೈನು
ಮತ್ತೆ ಇನ್ನೇನ್ ಸಮಾಚಾರ
ಏನಿಲ್ಲ ನೀಗೆ ಹೇಳ್ಬೇಕು
ಹ್ಮ್ ಸರಿ ಆಯ್ತು ನಿಮ್ ಜೊತೆ ಮಾತಾಡ್ ತುಂಬಾ ಖುಷಿ ಆಯ್ತು ಮತ್ತೊಂದ್ಸಲ ಕರೆ ಮಾಡ್ತೀ ಮತ್ತೆ
ಹ್ಮ ಹ್ಮ್
ಪುಷ